ಹ
ನಮಸ್ಕಾರ ನಮಸ್ಕಾರ ನಮಸ್ಕಾರ
ಏನ್ ನಿಮ್ಮ್ ಹೆಸರು ನನ್ನ ಹೆಸರು ನಿಕಿತಾ ಅಂತ ನನ್ ಹೆಸರು ನಿಕಿತಾ ಅಂತ
ಹೌದಾ
ಹೌದು
ಹಾ ನೀವ್ ಎಲ್ಲಿಂದ?
ನಾವು ನಾವು ಹಾಸ್ಟೆಲ್ಂದ ಮಾತಾಡ್ತಿರೋದು ನೀವು
ನಾವು ಇಲ್ಲೆ ನಾವ್ ಮನೆ ಮಾಡ್ಕೊಂಡಿದ್ದೀವಿ
ಹೌದು ಹ ಹೆಂಗಿದೆ ನಿಮ್ದ ಇದು ದಿ ದಿನಚರಿತ್ರೆ ಇವತ್ತ ಇವತ್ತಂದು
ನಾ ಬೆಳಗ್ಗೆ ಮುಂಜಾನೆ ಐದು ಗಂಟೆೆಗೆ ಐದ್ ಗಂಟೆಗೆ ಎದ್ಬಿಟ್ಟು ವ್ಯಾಯಾಮ ಮಾಡಿದ್ದ್ವಿ ವ್ಯಾಯಾಮ ಮ್ಮ ಮಾಡಿ ಮಾರ್ನಿಂಗ್ ಬೆಳಗ್ಗೆ ನಾವು ಪರ ಸೆರ್ ಸಿ ಆಮೇಲೆ ಸಂಜೆ ಆ ವ್ಯಾಯಾಮ ಮಾಡಿ ಮತ್ತೆ ಇವಾಗ ರಾತ್ರಿ ಹೋಗ್ ಉಪಾರ ಸೇವಿಸಿ ನಿಮ್ ಜೊತೆ ಮಾತಾಡ್ತಿದ್ದೀವಿ
ಹೌದಾ
ಹ್ಮ್
ಹೇಗಿತ್ತು ಜೀವನ
ಚೆನ್ನಾಗಿತ್ತು ನಿಮ್ದು
ನಮ್ದು ಚೆನ್ನಾಗಿತ್ತು
ನೀವು ಪ್ರಶ್ತುತ ಪ್ರವಾಸ ಹೋಗ್ಬೇಕಾದ್ರೆ ಏನೇನ್ ಮುಂದಲೋಚನೆ ಮಾಡಿ ಹೋಗ್ತೀರಾ
ನಾವು ಎಲ್ಲಾ ರೆಡಿ ಮಾಡ್ಕೊಂಡು ಹೋಗಿರ್ತೀವಿ ಎಲ್ಲಾ ತಯಾರಿ ಸಿದ್ಧತೆ ಎಲ್ಲಾನ ಭದ್ರವಾಗಿ ಮಾಡ್ಕೊಂಡು ಹೋಗಿರ್ತೀವಿ
ಹ್ಮ್ ನಾವು ಎಲ್ಲ ಆ ನಮ್ ಜೊತೆ ಇರೋರ್ ಎಲ್ಲ ಕರ್ಕೊಂಡು ಮಳೆ ಬರ್ತಿದ್ಯೋ ಇಲೋ ಲ್ಲ ಹೋಗ್ಬೇಕರನೆೆ ಬುಕ್ ಮಾಡ್ಕೊಂಡ್ ಹೋಗ್ ಅ ಅವ್ರಿಗೆ ಸಂದರ್ಶನ ಹೇಳ್ಕೊಂತ ಹೋಗ್ ಹೋಗ್ತೀವಿ
ಹ್ಮ ಮತ್ತೆ
ಮತ್ತೆ ಅವಳ ವ ವಸ್ತ್ರಗಳೆಲ್ಲ ತಗೊಂಡು ಮತ್ತೆ ಉಪಾರ ಹಾಕ್ಕ ನೇನು ಬೇಕೋ ಎಲ್ಲಾ ತಗೊಂಡ ಹೋಗ್ತೀವಿ
ಹ್ಮ್ ಮತ್ತೆ
ಮತ್ತೆ ಮತ್ತೆ ನೀವು ರಜಾ ಇದ್ದಾಗ ನಿಮ್ಮ್ ಅಜ್ಜಿ ಮನೆಗೆ ಹೋಗ್ ಬಲ್ವಾ
ರಜೆ ಇದ್ದಾಗ ಅಜ್ಜಿ ಮನೆಗ್ ಹೋಗ್ತಿವಿ ರಜೆ ಇದ್ದಾಗ ಅಜ್ಜಿ ಮನೆಗ್ ಹೋಗ್ತಿವಿ ಹಲೋ ಕೇಳಿಸ್ತಿಲ್ವಾ ಹಾ ಕೇಳಿಸ್ತಿದೆ ಕೇಳಿಸ ಹಾ ಕೇಳಿಸ್ತಾ ಇದೆ ಹಲೋ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ
ಹಾ ಹೇಳಿ ಹೇಳಿ ಹೇಳಿ
ಕೇಳಿಸತಾ ಇದೆ ಮಾತಾಡಿ ಹ
ನೀ ರಜ್ಜೆ ಇದ್ದಾರಲ್ಲ ರಜೆನ್ ಬಗ ಹೋಗ್ತಿದ್ರ
ಹಾ ಹೋಗ್ತೀನಿ ಅ ಅಜ್ಜಿ ಮನೆಗೆ
ನನಗಂತು ನಮ್ಮ ಅಜ್ಜಿ ಮನೆ ಬೇಕ ತಪ ಇಷ್ಟ
ಹೇಳಿ ನಿಮ್ಮಜ್ಜ ನಿಮ್ಮಮನೆ ಹೇಗಿತ್ತು ಅಂತ ಹೇಳಿ ನೀವು ಹ್ಮ
ನಮ್ಮ ಅಜ್ಜಿ ನನಗೆ ತುಂಬಾ ಚೆನ್ನಾಗಿತ್ತು ಆ ನಮ್ಮ ಅಜ್ಜಿ ನನ್ಗೆ ಏನೇನ್ ಇಷ್ಟ ನಾವ ಎಲ್ಲಾ ಅಡ್ಗೆ ಮಾಡ್ಕೊಡ್ತಿದ್ರು ಓದ ತಕ್ಷಣ ನಮ್ದು ನಮ್ಮ ಅಜ್ಜಿ ಮನೆ ದೊಡ್ ಪಟ್ಟದಲ್ಲಿರೋದು ಬೆಳ ಎದ ತಕ್ಷಣದ ನಾವವು ಅಲ್ಲೇ ಅಲ್ಲೇ ಊಟ ಮಾಡೋದು ಮತ್ತೆ ಮಧ್ಯಾಹ್ನದಷ್ಟ ಜೊತೆಗೆ ಗದಲ್ಲಿರೋ ಎಳನೀರು ಹಣ್ಣು ಎಲ್ಲ ಕೊಡ್ತಿದ್ರು ನಾವು ದಾಳಿಂಬರೆ ಹಾಕಿದ್ವಿ ಹ್ಮ ಅಲ್ಲಿ ಎಲ್ಲಾ ಕ್ಲೀನ್ ಮಾಡಕ್ ಅಲ್ಲಿ ಎಲ್ಲ ಸ್ವಚ್ಛ ಮಾಡಿ ಮತ್ತೆ ಅನ್ನೆಲ್ಲ ಅನ್ನೆಲ್ಲ ಕೊಯ್ದ್ ಬಿಟ್ಟು ಮಾರಾಟ ಮಾಡಿ ಬರ್ತಿವ್ರಿ
ಹೌದಾ ಅಷ್ ಚೆನ್ನಾಗಿರುತ್ತಾ
ಹೌದ್ ದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನ ನನ್ ಚಿಕ್ಕ ಹುಡ್ಗಿ ಇದ್ದಾಗಿಂದಾನೂ ನಮ್ಮ್ ಅಜ್ಜಿ ಊರಲ್ಲೆ ಇರೋದು ಮೂರ್ನೇ ಕ್ಲಾಸ್ ಇಂದಾನು ಮೂರನೇ ಕ್ಲಾಸ್ ತನಕ ನಮ್ಮ್ ಅಜ್ಜಿ ಊರ ಹತ್ರರಲ್ಲೇ ಬೆಳದಿದ್ ನಾನು ಅಲ್ಲೆ ಅಭ್ಯಾಸ ಮಾಡ್ ತಿದ್ದೆ ಆಮೇಲೆ ನಾನು ನಮ್ ಊರಿಗ್ ಬಂದೆ
ಹೌದಾ
ಒಂದ್ ವರ್ಷ ಮಾತ್ರ ನಮ್ಮ ಊರಲ್ಲಿದ್ದೆ ಇನ್ನೆಲ್ಲಾ ಮತ್ತೆ ಬೇರೆ ಕಡೆ ಓದೋಕೆ ಅಂತ ಹೋದೆ
ಹ್ಮ್
ಹೌದ
ಮತ್ತೆ
ಮತ್ತೆ
ಮತ್ ಹೇಳಿ ಸಮಾಚಾರ
ಎಲ್ಲ ಸಮಾಚಾರ
ಮತ್ತೆ ಇವತ್ತಿನ ದಿನ ಹಾ ಬರುತ್ತೆ ನಂಗೆ ವಿಧ ವಿಧವಾದ ಅಡುಗ್ ಗೆ ಮಾಡ್ ವಿಧ ವಿಧವಾದ ಅಡಿಗೆ ಮಾಡ್ತೀನಿ
ಹೌದಾ ನಂಗ್ ನಂಗೂ ಅಡ್ಗೆ ಮಾ ಎಲ್ಲಾ ತರ ಅಡ್ಗೆ ಮಾಡಕ್ಕೂ ಬರುತ್ತೆ ನಮ್ಮ್ ಮನ್ಯಾಗ್ ಬನ್ನಿ ನಾ ಅಡ್ಗೆ ಮಾಡ್ಕೊಡ್ತಿನ್ ನಮ್ ಮನ್ಯಾಗ್ ಬನ್ನಿ ಅಡ್ಗೆ ಮಾಡ್ಕೊಡ್ತಿನಿ
ಹೌದಾ ನೋಡುವ ಯಾವ್ ಜೀವನ್ದಲ್ಲಿ ಮುಂದೆ ಆದ್ರೆ ನೋಡುವ
ಹಾ ಬನ್ನಿ ಬನ್ನಿ ಮಾಡ್ಕೊಡ್ತಿನಿ ಹ್ಮ್
ಮತ್ ತ್ತೆ ಪೂಜೆ ಅವರೇ ಮತ್ತೆ ಏನೇನ್ ನಡೀತಾ ಇದೆ ಜೀವನದಲ್ಲಿ
ನಮ್ದು ಎಲ್ಲ ಚೆನ್ನಾಗಿದೆ ನಾವು ನಮ್ದು ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಹಲೋ
ಹಾ ಹೇಳಿ ಎಕ್ಸಾಮ್ ಸ್ಟಾರ್ಟ್ ಆಗಿದೆ
ಓದ್ಕೋಬೇಕು ನೀವ್ ಓದ್ಕೊಂಡ್ರ
ಇಲ್ಲ ಓದ್ಬೇಕು ನಾವು ನಾವು ಓದ್ತಾ ಇದ್ದೀವಿ ಓದ್ಬೇಕು ನಮ್ದು ಎಕ್ಸಾಮ್ ಇದ್ ಹ
ಹ್ಮ ಹ್ಮ್ ಮತ್ತೆ
ಮತ್ತೆ ಮರ್ತೇನೆ ನಿಮ್ಮ ಮ ಪ್ರವಾಸ ಪ್ರವಾಸ ಪ್ರವಾಸ ಮಾಡಿದೀರಾ ಯಾವಾಗಾದರು
ಹಾ ಪ್ರವಾಸ ಹೋಗಿದ್ದೆ ನಂಗೆ ತುಂಬಾ ಇಷ್ಟ ನಾ
ಸ ಬಗ್ಗೆ ಹೇಳಿ ನಿಮ ಪ್ರವಾಸ ಹೇಗಿತ್ತು ಏನೇನ್ ಮಾಡಿದ್ರಿ ಎಲ್ಲೆಲ್ಲಿ ಹೋಗಿದ್ರಿ ಏನೇನ್ ಮಾಡುದಿ ಏನೇನ್ ಊಟ ಮಾಡದ್ರಿ ಎಲ್ಲಾ ಹೇಳಿ ಸ್ವಲ್ಪ
ನಾವುಸ ಗೋಕರ್ಣಗ್ ಹೋಗಿದ್ ಮೊನ್ನೆ ಬೆಳಗ್ಗೆ ಆರು ಗಂಟೆ ಅಷ್ಟು ಗತ್ತಿಗೆ ಸೇರಿದ್ವಿ ಹ ಹಾಗು ಕರ್ಣಗ್ ಹೋಗ್ಬಿಟ್ಟು ಅಲ್ಲಿ ಫಸ್ಟ್ ಅಲ್ ಒಂದು ಅಲ್ಲಿ ಊಟ ಮಾಡಿದ್ವಿ ಇಡ್ಲಿ ಮತ್ ಹ್ಮ ಅನ್ನಸ ಸಾಂಬಾರ ಊಟ ಮಾಡಿದ್ದ ಹದ ತಕ್ಷಣ ಆಮೇಲೆ ಹೋಗ್ಬಿಟ್ಟು ಕೊಟ್ಟ ಕೊಠಡಿಗೆ ಕೊಠಡಿ ತಗೊಂಡು ಕೊಠಡಿಯಲ್ಲಿ ಸ್ವಚ್ ಚಗ ಹ್ಮ ಆಮೇಲೆ ವಿಭೂತಿ ಫಾಲ್ಸನ್ ವಿಭೂತಿ ಜಲಪಾತ ಹತ್ರ ಹೋದ ಹ್ಮ ವಿಭೂತಿ ಜಲಪಾತ ತುಂಬಾ ಚೆನ್ನಾಗಿದೆ ಬೆಳಗ್ ಆರ್ ಅರ್ಧ ಗಂಟೆಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ನಾವ್ ಬಂದ ಇದೇ ಹನ್ನೆರಡು ಗಂಟೆಗೆ ತುಂಬಾ ಚೆನ್ನಾಗಿತ್ತು ನೀವು
ಹೌದಾ ನಾನು ವಿಭೂತಿ ಪ್ಲೇಸ್ ಅನ್ನು ವಿಭತಿ ವಿಭೂತಿ ಪ್ಲೇಸಿಗೆ ಎಲ್ಲಿಗೂ ಹೋಗಿಲ್ಲ ನಾನು
ಅದು ತುಂಬಾ ಚೆನ್ನಾಗಿ ಇರುತ್ತೆ
ಹೌದಾ ಅಷ್ಟ
ಹೌದು ತುಂಬಾ ಚನ್ನ ಬ ಹಸ ಹ
ಮತ್ತ ಹೇಳಿ ಮತ್ತ ಹೇಳಿ ಸಮಾಚಾರ
ಹ ಹೇ
ಮತ್ತೆ
ಹ
ಏನಿಲ್ಲ ನೀವೇ ಹೇಳಿ ಹ
ಹಾ
ಏನಿಲ್ಲ ನೀವೇ ಹೇಳ್ಬೇಕು ನಾವು ಹೇಳ್ಬೇಕು ನೀವು ಹೇಳ್ಬೇಕು ನೀವ್ ಹೇಳ್ಬೇಕು ನಾವ್ ಕೇಳ್ಬೇಕಷ್ಟೇ
ಹಾ
ಅಲೋ ಕೇಳಿಸತಾ ಇಲ್ವಾ ಹಾ ಕೇಳಿಸ್ತಿದೆ ಹೇಳಿ
ಹೇಳ್ರಿ
ಹೇಳಿ
ನಿಮ್ದು ಅಭ್ಯಾಸ ಮಾಡೋದೆಲ್ಲಾ ಆಯ್ತು ಥ
ಹಾ ಅಭ್ಯಾಸ ಮಾಡುದಿಲ್ಲ ಆಯ್ತು ನಿಮ್ದು
ನಮ್ದು ಆಯ್ತು ನಮ್ದು ಆಯ್ತು
ಹೌದು ಹ
ಪರೀಕ್ಷೆ ಹೆಂಗಯ್ತು
ಪರೀಕ್ಷೆ ನ ಚೆನ್ನಾಗೆ ಆಯ್ತು ನಮ್ದು ಪರೀಕ್ಷೆ ನಿಮ್ದು
ನಮ್ದು ತುಂಬಾ ಚೆನ್ನಾಗೈತ ಮೊದಲ್ನೇ ಪಾಠ ತುಂಬಾ ಈಸಿ ಕೊಟ್ಟ ಇದರು ಸೆಕೆಂಡ್ ನೇ ಪಾಠ ತುಂಬಾ ಕಷ್ಟ ಆಯ್ತು ಮೂರ್ ನೆ ಪಾಠ ತುಂಬಾ ತುಂಬಾ ಈಸಿ ಇತ್ತು ನಾ ಪಟ್ಟ ತುಂಬಾ ಕಷ್ಟ ಇತ್ತು ಐ ನ ಪಾಠ ಅಂತೂ ಫುಲ್ ಈಸಿ ಇತ್ತು ಎಲ್ಲಾ ಬರ್ದ ಬಂದಿದ್ದೀನಿ ಅವರು ಕೊಡ್ತಾರೋ ಎಲ್ಲ ಗೊತ್ತಿಲ್ಲ ಕೊಟ್ರೆ ಉಳಿಯ ಸ್ವಲ್ಪ ಬೈಕ್ ಅಂತೀವಿ ಕೊಡ್ಬೇಕ ಹರ
ಹೂ
ಅವರು ಹ್ಮ ಪಾಸ್ಕ್ ಮಾಡಿದ್ರೆ ಸಾಕು ಹ್ಮ
ಪಾಸ್ ಮಾಡತಾರೆ
ಹ್ಮ ಹ್ಮ ಮತ್ತೆ ದ ನಿಮ್ ಜೊತೆ ಮಾತಾಡದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ್
ಹೌದಾ ಅಷ್ಟ್ ಚೆನ್ನಾಗ್ ಮಾತಾಡ್ತೀಿನ ಚನ್ನಾಗ ನಿ ಸ
ಹ್ಮ ನಿಮಗೆ ಟೈಮ್ ಆದಾಗ ನಾ ಅವಊರ್ ಕಡೆ ಬಂದ್ರೆ ಕಾಲ್ ನಮ್ಮ ಮೂೂರ್ ಕಡೆ ಬಂದ್ರೆ ನಾನು ಸಂಪರ್ಕಿಸಿ ನಿಮ್ನ್ನ ಭೇಟಿಯಗ್ತೀನಿ
ಹಾ ನಾನು ಕೇಳಕ್ ಬರೋಳಿದ್ದೀನಿ ಬಂದ್ಮೇಲೆ ಹೇಳಿ
ಹ್ಮ ಯ ಬಂದ್ರೆ ಹೇಳಿ ಹ
ನಿಮ್ಮ ಜೊತೆ ಮಾತಾಡಿರ ತುಂಬಾ ಸಂತೋಷವಾಯ್ತು ಮತ್ತೆ ಸಮಯ ಸಿಕ್ಕಾಗ ಕಾಲ್ ಮಾಡ್ತೀವಿ
ಹೌದೌದು ನಿಮ್ ಜೊತೆನ ಮಾತಾಡ್ ತುಂಬಾ ಖುಷಿ ಆಯ್ತು
ಹೌದಾ ಹಾ ಸರಿ ಬೈ ಧನ್ಯವಾದಗಳು
ಧನ್ಯವಾದ